ಹಲೋ ಹಾ ಕೇಳಿಸ್ತಿದ್ದ್ಯಾ ನಿಮ್ದ ನಿ ವಾಯ್ಸ್ ನನ್ ವಾಯ್ಸ್ ಕೇಳಿಸುತಿದಿಯಾ
ಎಡ್ ಸವತ ಏನ್ ಮಾಡ್ತಿದ್ದೀರಾ ಚೆನ್ನಾಗಿದೀಯಾ
ಹ್ಮ್ ಚೆನ್ನಾಗಿದ್ದೀವಿ ನೀವು
ಹ್ಮ್ ನಾನೇ ಚೆನ್ನಾಗಿದ್ದೇನೆ ಏನ್ ಮಾಡ್ತಾ ಇದ್ದೆ
ನಾ ಊಟ ಮಾಡಿದ್ವಿ ಊಟ ಮಾಡಿ
ಹ್ಮ
ನನ್ಗೆ ವಾಕ್ ಮಾಡಕ್ ಆಗ್ತಿಲ್ಲ ಅಷ್ಟೊಂದ್ಊಟ ಮಾಡ್ಬಿಟ್ಟೆ ಊಟ ಮಾಡಿ ಮಲ್ಕೊ್ಬಿಟೆ
ಏನ್ ತಿಂದ್ರಿ
ಅನ್ನ ಸಾಂಬರ್
ನಾಷ್ಟ ಮಾಡುದ್ರಾ ಶಂಬಕೋ
ಹಾ ಹೀರೆಕಾಯಿ ಸಾಂಬರ್ ನೀವು
ಹಾ ನಾ ಚಿಕನ್ ತಿಂದ್ವಿ
ಹ್ಮ ನಾನ್ ಚಿಕನ್ ತಿಂದಿಲ್ಲ
ಹಾ ಚಿಕನ್
ತಿನ್ನಲ್ಲ ನಾನು
ಹೌದಾ ಚಿಕನ್ ತುಂಬಾ ಚೆನ್ನಾಗಿರುತ್ತೆ
ಕಬಾಬ್ ಅಷ್ಟೇ ಕಬಾಬ್ ಅಂದ್ರೆ ಸಾಕ ಕಷ್ಟ ನೀ ಬಿರಿಯಾನಿ ಎಲ್ಲೋ ಪೀಸ್ ತಿನ್ನಕ್ ಹ ಬಿ ಬಿರಿಯಾನಿ ರೈಸ್ ತಿಂದೆ ಇದೇ ಪೀಸ್ ತಿನ್ನಲ
ಹ್ಮ್ ಚಿಕನ್ ಬಿರಿಯಾನಿ ಮಾಡಕ್ ಗೊತ್ತಾ ಕೇಳ
ಹಾ ಹೇಳಿ ಹೇಳಿ
ಹ ಅವರು ಯಾವ್ ತರ ಚಿಕನ್ ಅಂದ್ರೆ ಚಿಲ್ಲಿ ಚಿಕನ್ನು ಬಿರಿಯಾನಿ ಮತ್ತೆ ಕಬಾಬು ಬಾಯಲ್ ಚಿಕನ್
ಇದು ಮಾಡಿ ಬಿರಿಯಾನಿ ಹೇಳಿ
ುಸ್ಕಬಾಬಿ ಇಲ್ಲ
ಹ್ಮ್ ಹೇಳ ಹೇಳಿ
ಕೋಳಿಲಿ ಎರಡ್ ತರ ಕೋಳಿ ಬರತ್ತೆ
ಹಾ
ಬೈಲಾರ್ ಕೋಳಿ ಮತ್ತೆ ಪಾರಂ ಕೋಳಿ ಅಂತ
ಬೈಲಾರ ಅಂದ್ರೆ
ಆಹ ಯೂಶಲಿ ಇದು ಕಾರಂ ಪೋಳಿನ ಸಾಂಬಾರಿಗೆಲ್ಲ ಯೂಸ್ ಮಾಡ್ತವೆ
ಹ್ಮ್
ಆಮೇಲೆ ಇಲ್ಲಿ ಬಾಯ್ಲರ್ ಕೋಳಿ ಇಳಿರುತ್ತಲ್ಲ ಅದನ್ನ ಈ ತರ ಹ್ಮ್ ಹ ಚಿಲ್ಲಿ ಚಿಕನ್ನು ಅಥವಾ ಕಬಾಬ್ಗೆಲ್ಲ ಯೂಸ್ ಮಾಡತವಿ ಫುಲ್ಲು ಮಜಲಿ ಇರುತ್ತಲ್ಲಾ ಆ ತರದ್ದು
ಹ ಅದು ಸಾಂಬಾರ್ಗ ಏನು ಹ
ಏನ್ ಕೇಳಿ
ಹ್ಮ್ ಕಬಬ್ಗೆ ಚಿಲಿ ಚಿ.
ಕಬಾಬ್ ಮಾಡೋದ್ ಹೆಂಗಪ್ಪ ಅಂದ್ರೆ. ಫಸ್ಟ್ ಫಸ್ಟ್ ಚಿಕನ್ ಎಲ್ಲಾ. ನೀಟ್ ಆಗಿ ಫ್ರೆಶು ಎಲ್ಲ ತೊಳೆದ್ಬಿಟ್ಟು. ಅದ್ರಲ್ಲಿ ಮಝಲ್ ಇರುತ್ತಲ್ಲ. ಫುಲ್ಲೋ. ತಿಕೆಸ್ಟ್ ಮಝಲ್ಸು. ಅದನ್ನೆಲ್ಲಾ ತಗೊಳ್ತಾರೆ. ತಗೊಂಬಿಟ್ಟಿ ಹ್ಮ್. ಅದನ್ನ ಒಂದ್ ನೀ ಟಾಗ್ ತೊಳ್ದು ಅದುಕ್ ಸ್ವಲ್ಪ ಉಪ್ಪು ಮತ್ತೆ ಅರ್ಷ್ಣ ಬುಡಿ ಹಾಕಿ ಸೈಡ್ಗೆ ಇಡ್ತಾರೆ.
ಹ್ಮ
ಆಮೇಲೆ ಸೈಡಿಗೆ ಇಟ್ಮೆಲೆ ಇಲ್ಲಿ ಸೈಡಿಗೆ ಇದು ಚಕ್ಕೆ.
ಹ್ಮ
ಲವಂಗ ಗಸ್ಗಸೆ. ಹಾ ಇ ಕೇಳಿ ಫಸ್ಟ್ ಇಡಿ. ಆಮೇಲೆ ಒಂದ್ ಬೌಲ ಅಲ್ಲಿ ಚಕ್ಕೆ ಸ್ವಲ್ಪ. ಲವಂಗ ಬಸ ಕಸ ಹ ಆಮೇಲೆ ಕಾಯಿ ಪುದನಾ ತುಂಗ್ರ ಮೆಣಸು ಹ ಮತ್ತೆ ಇಷ್ಟು ಇದನ್ ಸ್ವಲ್ಪ ಮಿಕ್ಸಿ ಹಾಕೋಬೇಕು ಇದನ್ನಲ್ಲ ಮಿಕ್ಸಿಗ ಹಾಕಿ ಮ ಸ್ಲ ಅಂತ ಬಂದಿ ತಿನ್ಬೇಕು ಒಂದು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೇಕು
ಹ್ಮ್
ಅದನ್ನು ಸೈಡ್ಿಗೆ ಇಟ್ಕೋಬೇಕು
ಹ್ಮ
ಆಮೇಲೆ ಇನ್ನೊಂದಕ್ಕೆ ಖಾರದ ಪುಡಿ ಸಾಂಬಾರದ ಪುಡಿ ಹ ಮತ್ತೆ ಟಮೊಟೊ ಇಷ್ಟೆಲ್ಲ ಒಂದು ಮಾಡಿಟ್ಕೋಬೇಕು ಮತ್ತೆ ಅದ್ ಸೇರಿ ಮೂರ್ ಮಾಡಿಟ್ಕೊಂಡಿರ್ತೀವಲ್ಲಾ
ಹ್ಮ
ಅವ್ನೆಲ್ಲಾ ಒಂದ್ ತವಾಲ್ ಹಾಕಿ ಮಿಕ್ಸ್ ಮಾಡ್ಬೇಕು.
ಹ್ಮ್
ಮಿಕ್ಸ್ ಮಾಡಿದ್ ತಕ್ಷಣ ಅವ್ನ ಮಿಕ್ಸ್ ಮಾಡಿದ್ ತಕ್ಷಣ ಚಿಕನ್ ಇರುತ್ತಲ್ಲ.
ಹ್ಮ್
ಚಿಕನ್ನ ಒಂದು ಇದು ಅದನ್ನ ಏನೊ ಅರಶ್ಣ ಮತ್ತೆ ಉಪ್ಪು ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲಾ. ಅದುನ್ ಇನ್ನೊಂದ್ ಬೆಯ್ಸ್ ಇನ್ಗ್ ಹಾಕೋಬೇಕು ಬೇ ಬೇಸನ್ಗ ಹಾಕೊಂಡು ಸ್ವಲ್ಪ ಎಣ್ಣೆ ಹಚ್ಬೇಕು ಅದುಕ್ಕೆ.
ಯದುಕ್ ಚಿಕನ್ಗೆ ಹ್ಮ್.
ಏ ಇಲ್ ಖಾರ ಮಾಡಿಟ್ಕೊಂಡಿರ್ತೀವಲ್ಲಾ.
ಹ್ಮ್ ಹ್ಮ.
ತೊ ಹಸ್ರ್ ಹಾಕ್ಬೇಕು.
ಹ್ಮ್
ಮೊಸ್ರ್ ಹಾಕಿ ಆ ಖಾರ ಕಲ್ಸಿ ಆ ಖಾರದೊಳಗೆ ಆ ಚಿಕನ್ ಏನ್ ಇರುತ್ತಲ್ಲ.
ಹ್ಮ್
ಚಿಕನ್ನ ಹಾಕ್ಬೇಕು.
ಖಾರ್ರ್ದೊಳಗೆ ಹ.
ಖಾರ್ರ್ದೊಳಗೆ ಅದನ್ನ ಒಂದು ಹ್ಮ್ ಹ್ಮ್. ಒಂದು ಎಷ್ಟ್ ನಿಮ್ಷ ಅಂದ್ರೆ ಒಂದ್ ಹತ್ ನಿಮ್ಷ ಹಂಗೆ ಅದೆಲ್ಲ ನೆನ್ತ್ಕೊಳಕೆ ಬಿಡ್ಬೇಕ್. ನಿನ್ತ್ಕಳೊಕ್ ಬಿಟ್ ಅದನ್ ಮೇಲೆ ಒಂದು ಬಾಣಲೀ ತಗೊಂಡಬೇಕು ಬಾಣಲಿ ತಗೊಂಡ್ ಎಣ್ಣೆ
ಸವರ್ ಬೇಕು
ಹಾ ಏನು.
ಈಗ ಮ್ಯಾರಿನೇಟ್ ಆಗಕ್ಕೆ ಎಷ್ಟ ಅವರ ಆಗ್ಲಿ ಎಷ್ಟ್ ನಿಮಿಷ ಆಗ್ಲಿ ಬೇಕು
ಈ ಇದ ನೀವು ಮಿಕ್ಸ್ ಮಾಡಿಟ್ರಲ್ಲ ಎಷ್ಟ
ಹತ್ ನಿಮಿಷ ಹತ್ತು ನಿಮಿಷ ಬಿಡ್ಬೇಕು ಆಮೇಲೆ ಒಂದು ಕಬಾಬ್
ಹಾ
ಆಮೇಲೆ ಅದು ಒಂದೊಂದೇ ಒಂದು ಚಿಕನ್
ಸಫ ಸಫ್ರೀಟ್ ತೆಗಿಬೇಕಾ ಪಕೋಡ ಪಕೋಡ ತಗ್ದಂ ಕರ್ದಂ ಹ್ಮ
ಪಡಿ
ಹ್ಮ
ತಿರ್ಬಾರ್ದ ಅಲಿ ಎಲ್ಲಿದೆ ಹಓ
ಹಾ
ಹ ಬರಿ ತರ ಬ್ರೌನ್ ಕಲರ್
ಹ ಬಟ್ ನೋಡ್ಲಿಕ್ಕೆ ರೆಡ್ ಕಲರ್ ಚೆನ್ನಾಗಿ ಕಾಣ್ತಿರುತ್ತೆಲ್ಲ
ಹ್ಮ್ರ ರೆಡ್ ಅಂದ್ರೆ ಅಷ್ಟು ನೀ ತಗದಾಗಿರಲ್ಲ
ನಾವು
ಆಮೇಲೆ ಅದು ರೆಡ್ಡಿಶ್ ಬ್ರೌನು ರೆಡ್ಡು ಅಲ್ಲ
ಹ್ಮ್
ರೆಡಿಶ್ ಬ್ರೌನ್ ತರಾ
ಹ್ಮ್
ಆಮೇಲೆ ನೀಟ ಎಲ್ಲ ಅದನ್ನೆಲ್ಲ ಆದ್ಮೇಲೆ ಒಂದು ಇದು ಬರುತ್ತಲ್ಲ ಕರಿಯದ್ ಬರುತ್ತಲ್ಲಾ
ಹಾ
ಹ್ಮ ತಗುದು ತಿನ್ನದಷ್ಟೇ
ಹ್ಮ್ ಈ ಹೌ ನಾನ್ ಕಬಾಬ್ ಇಷ್ಟ ಸಾಕಷ್ಟ ನ್ಗೆ ಮತ್ತೆ ಇದು ಬಿರಿಯಾನಿ
ಬಿರಿಯಾನಿನೂ ಅಷ್ಟೇ ಸೇಮ್ ಪಲಾವ್ ತರ
ಹ್ಮ
ಅದ ತರಕಾರಿನಲ್ಲಿ ಚಿಕನ್
ಹೌದಾ ಬಟ್ ಅಂದ್ರೆ ಡಿಫ್ರೆಂಟ್ ಟೆಷ್ಟು ಕೊಡುತಲ್ಲ
ಸಷ್ಟ ಹ್ಮ ಅವ ಸ ಚ ಮಾಡ್ತಾರೆ
ಹ್ಮ್
ನೀ ಅಷ್ಟು ಬರಲ್ಲ ಬಟ್ ಚ
ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು
ವಾಯ್ಸ್ ಬ್ರೇಕ್ ಬರ್ತಿದೀಯಾ
ಹ್ಮ್
ಹ್ಮ ಮತ್ತೆ ಮನೇಲಿ ಎಲ್ಲಾ ಚೆನ್ನಾಗಿ ಇದಾರ
ಹಾ ಚೆನ್ನಾಗಿದ್ದಾರೆ
ಹ್ಮ್ ಏನ್ ಮಾಡ್ತಿದ್ದೀರಾ ನೀವು?
ನಾವು ಏನು ಇಲ್ಲ ಸುಮ್ನೆ ಮಲಗಿದ್ವಿ ಊಟ ಮಾಡಿ
ಹ್ಮ್
ಹ್ಮ್
ನಿಮ್ ಚಳ್ಕೆರೆಲ್ಲಿ ಏನ್ ಫೇಮಸು?
ಚಳ್ಕೆರೆ ಚಳ್ಕೆರೆ ಸೈನ್ಸ್ ಸಿಟಿ
ತಿಂದ್ರೆ?
ಸೈನ್ ಸರಿ ಅದೇ ಡಿಆರ್ಡಿಓ ಇದೆ. ಗೊತ್ತಾ ನೀವ್ ಕೇಳಿದೀರಾ ಎಲ್ಲಾದ್ರೂ ನೀವ್ ನೀವ್ ಸರ್ಚ್ ಮಾಡಿ ಅಲ್ಲಿ ಈ ಆಮೇಲೆ ಏರೋಫ್ಲನ್ಸ್ ಇರುತ್ತಲ ಅದುನ್ನೆ ಎಲ್ಲ ಮುಂಚೆನೆ ಇದಕ್ ಹೋಗ್ಬೇಕಲ್ಲ? ಏನೋ ಅಪ ಆ ಟೆಸ್ಟ್ ಅದ್ರು ಟೆಸ್ಟ್
ಹ್ಮ್ ಅಯೋ ಚಳ್ಕೆರೆಲಿದ್ಯಾ ಆಗಾದ್ರೆ? ಚಳ್ಕೆರೆ ಅಂದ್ರೆ ಎಂತ ಸಿಟಿ ನೋಡು
ಹ್ಮ್
ಅದ್ ಚಳ್ಕೆರೆಲ್ ಅದ್ ಬಿಟ್ರೆ ಏನ್ ಫೇಮಸ್ಸು
ಹಾಂ
ಚಳ್ಕೆರೆಲ್ ಅದ್ ಬಿಟ್ರೆ ಏನು
ಚಳ್ಕೆರೆಲಿ ಅದು ಬಿಟ್ರೆ ಅದುನ್ ಚೋಟ್ ಮುಂಬೈ ಅಂತನೂ ಕರೀತಾರೆ
ಮುಂಬೈಲೇನಿದೆ ಮುಂಬೈಲೇನಿದೆ?
ತಿಲ್ಲಾ ಒಟ್ಟು ನಮ್ ಮುಂಚೆಲ್ಲ ನಮ್ತ ನಮ್ ಅಪ್ಪಾಜಿ ಅವರೆಲ್ಲ ಹಂಗೆ ಹೇಳ್ತಿದ್ದಿದು ಛೋಟಾ ನಿಮ್ದು ಛೋಟಾ ಮುಂಬೈ ಅನ್ನೋರು.
ಹ್ಮ್
ಹ್ಮ್
ಛೋಟಾ ಮುಂಬೈ ಹಂಗಾದ್ರೆ ನಮ್ದು ನಮ್ದು ಶಿವಮೊಗ್ಗ ಮಲೆನಾಡು ಇವಾಗ್ಲೂ ಮಳೆ ಇದೆ. ಹ್ಮ್ ಹ್ಮ್
ನಮ್ ಕಡೆ ಬರದೇ ಇಲ್ಲ, ರೇರು ಅಂದ್ರೆ ಈ ಮೊನ್ನೆ ರೀಸೆಂಟಾಗ್ ಬಂದಿತ್ತು.
ಹ್ಮ್
ಹ್ಮ್ ಮಳೆಗಾಳಿ ಬಂತು ಬಟ್ ಗಾಳಿನೆ ಜೋರು.
ಹ್ಮ್ ನಮ್ದಂತು ವೇದರಂತು ತುಂಬ ಚೆನ್ನಾಗಿ
ಹಂಗಗೆ ಇರಬೇಕು
ಫುಲ್ಲು ಬೆಳಿಗ್ಗೆ ಎದ್ದಬಿಟ್ರಿ ಹ ಸ್ ಹ ಬಸ್ಸಲ್ಲಿ ಮತ್ತೆ ಈಗೆಲ್ಲ ಹೊರಗಡೆ ನೋಡ್ಬೇಕ್ರೆ ಹ ಲ್ಲ
ಚ ನೀನ ಅವನ್ ಸುಮೊಗ್ಗ ಬಂದಿದ್ದಿ ನಾನು
ನೀವುೋಗ ಬಂದಿದ್ರೆ
ಹ ಅದೇ ಹೇಳಿದ್ನಲ್ಲ ಆ ಕುಪ್ಪಳಿ ಬಂದಿದೆ ಅಂತ ಹ್ಮ ಇದು ಹ್ಮ್ ಕುಪ್ಪಳಿ ಫಾಲ್ಸಗ್ ಹೋಗಿಲ್ಲ ಆ ಮತ್ ನಾವ್ ನಾವ್ ಇಂಡಸ್ಟ್ರಿಯಲ್ ಟ್ರಿಪ್ ಅಂತ ಹೋಗಿದ್ವಿ ಎಲ್ಲಿ ಅಂದ್ರೆ ಇದು ಹ್ಮ ಅಪ್ಪಾ ಇದು ಶರಾವತಿ ಏರಿ ಬರಿದ್ದ ಎಲ್ಲ ಹ ಅದ್ ಫುಲ್ಲು ನಾ ಕೆಳ ಹೋಗಿದ್ದು ನಾವು
ಹಾ
ಕೇಳಾಗಂದ್ರೆ
ಹ್ಮ್
ಫುಲ್ಲು ಕೆಳಾಗಡವ ಹ್ನು ವಾಟರ್ ಇನ್ನ ಇದು ಬರುತ್ತಲ್ಲಾ ನೆಲದಲ್ಲ ಅಲ್ಲಿ ಅಲ್ಲಿವರೆಗೂ ಅದ್ವರ್ಗೂ ನಾವು ಹೋಗಿರ್ಬೇಕವಿ ಅಲ್ಲಿ ಯಾರಿಗೂ ಪರ್ಮಿಷನ್ ಇರಲ್ಲ ಹೋಗ್ಲಿಕ್ಕೆ. ನಮ್ ಕಾಲೇಜ್ ಕಡೆಯಿಂದೆ ಕ. ವಯಬೇಕು.
ಹೌದು ಚೆನ್ನಾಗಿತ್ತು ವಟ ಇಂಡಸ್ಟ್ರಿಯಲ್ ವಿಸಿಟ್ ಇದಿಯಾ ಇಂಡಸ್ಟ್ರಿ. ಅಲ್ಲೇ
ಹ್ಮ್ ತುಂಬಾ ಯಾರನ್ನೂ ಬಿಟ್ಕೊಳಲ್ಲ.
ಮತ್ ನಿಮಾನ್ಸ್ ಬಿಟ್ಕೊಂಡ್ರು.
ನಾವು ಸ್ಟೂಡೆಂಟ್ಸ್ ಅಲ್ವಾ ನಾವು ಲರ್ನಿಂಗ್ ಪರ್ಪಸ್ಗೋಸ್ಕರ ಹೋ
ಅಂದ ಅರ್ಲ್ಲಿ ಮಾಕಂಬಡ್ಕರಂತಣ ಅಲ್ಲ ಏನಾದ್ರರು ಮಾಡ್ಕೊಂಡ್ ಬಿಡ್ತಾರೆ ಅಂತಾನ.
ಹ್ಮ್ ಫುಲ್ ಡೇಂಜರ್ಸ್ ಅದು ಫುಲ್ಲು.
ಹ್ಮ್
ಹ್ಮ ತುಂಬಾ ಅಂದ್ರೆ ತುಂಬಾ ಕೆಳಾಗಿದಯ ಬಸ್ ಡ್ರೈವಿಂಗ್ ಮಾಡ್ ಯಾವ ಬಸ್ ಸೂ ಇಲ್ಲ ಯಾವದಕ್ಕೂ ಇಲ್ಲ ಅವ್ರ ಕಂ ಅವ್ರ್ದು ಗೌರ್ಮೆಂಟ್ ಆಫೀಸ್ ಇಂದ ಇದ ಇದೆ ಏನು. ಹ ಅವ್ರ್ದೇ ವ್ಯಾನ್ ಬರುತ್ತೆ.
ಹ್ಮ್
ಗೌರ್ಮೆಂಟ್ ಕಡೆಯಿಂದ.
ಹ್ಮ್
ಅದೊಂದೇ ಓ ಅಲ್ಲೊಂದೇ ಅಡ್ಡಾಡದ ಅದೊಂದೇ.
ನಿಮ್ ಕರ್ಕೊಂಡ್ ಹೋಗಿದ್ದ ಅದೇ ವೇನ.
ಇಲ್ಲ ನಮ್ದು ಕಾಲೇಜ್. ಬಸ್ ಅಲ್ಲೋ ಮಾಡಿದ್ದರು ಅಂದ್ರೆ ವರ್ಕರ್ಸ್ಿಗೆ. ಸಪೇಟ್ ವ್ಯಾನ್ ಅವ್ರ ಬೈಕ್ಲ್ಲೂ ಬರಂಗಿಲ್ಲ ಕಾರು ಅವ್ರದ ಏನೇ ಇದ್ರು ಏನು. ಅದ್ರಲ್ಲಿ ಬರಂಗಿಲ್ಲ. ಹ್ಮ್
ನೋಡಿ ಒಳ್ಳೆ ಚೆನ್ನಾಗ ಆಯ್ತು ಹಂಗ್ರ
ಹ್ಮ್ ಸಕತ್ ಆಯ್ತು ಹ್ಮ್ ನನ್ಗಂತೂ ಸಕತ್ ಇಷ್ಟ ಆಯ್ತು ಅಲ್ಲೊಂದ ಕೆಳಗ ಹೋಗಿದ್ವಿ ಒಂದ್ ಪಾರ್ಕ್ ಇತ್ತು. ಆ ಪಾರ್ಕಲ್ಲಿ ಫುಲ್ಲ ಫ್ರೂಟ್ಸು
ಹ್ಮ್-
ಹ್ಮ್ ಅಲ್ಲೆಲ್ಲಾ ಕೆಲ್ಸ ಮಾಡ್ಲಿಕ್ಕ ಬರ್ತಾರಲ್ಲ ಆಂಟಿ ಆಂಟಿ ಕೊಟ್ರು ಒಂದು ಮಾವಿನಣ್ಣು ಅದೇ ಪಾರ್ಕ್ ಒಳಗ್ ಬಿಟ್ಟಿರೋದೆೇ ಸಕ್ಕ ಸ್ವೀಟ್ ಇತ್ತು
ಹ್ಮ್ ಸರಿ ಆಯ್ತು ತಗೋ ನಾ ಇನ್ನ ನಮಸ್ತೆ
ಹ್ಮ ಸರಿ- ಸರಿ ಬೈ್.